ಹಲೋ. ಹಾ ಎಂತ ಮಾಡ್ತಿದ್ರಿ.
ಹಾ ಕೇಳುಸ್ತಿದ್ಯಾ. ಹಾ ನಾ ಸುಮ್ನೆ ಕೂತಿದ್ದೆ.
ಹಾ
ಹಾ ನೀ ಎಂತ ಮಾಡ್ತಿದ್ದೆ.
ನಾವೀಗ್ ದನ ಬಂದಿತ್ತು ಗದ್ದೆಗ್ ಅದನ್ನೆಲ್ಲ ಬೆರ್ಸಿ. ಓವಂತೂ ಒಂದು ಚೂರ್ ಗಿಡ ಬೆಳಿ ಬಿಡಲ್ಲ.
ಹೊ ನಿಮ್ದು ಹಂಗೇನಾ ದನಗಳು ಮಂಗಗಳ್ದ ಕಾಟನಾ.
ಹೌದು ಗದ್ದೆ ಸಾ ಸಾಕಾಗಿದ್ರೆ. ಇದೆ ಸಾವಾಸ ಸ ಸಸಿ ಹಾಕ್ಬುಟ್ರು ತೋಟ ಸಸಿ ಹಾಕ್ ಬಿಟ್ರ ಅತ್ಲಾಗ್ ಬೆಳ್ ಬೆಳಿತದ್ರೆ ಇರುತ್.
ಹಂಗೆ ಚಸ ಚು ಮಾಡ್ಬೇಕಲ್ಲ ಗದ್ದೆ ಕೊಯ್ಲು ಅದು ಇದ್ ಅದು ಅಂತ ಹೇಳಿ ಹಾ ಎಲ್ಲ ಆರಾಮ್ ಎಲ್ಲ ಆರಾಮ್
ಸಾಕಾಗ ಹೋಗಿತೇಕಣ್ರಿ ಹ್ಮ್ ಹ್ಮ್
ಮತ್ತೆ ಈ ಸರ್ತಿ ಸ್ವಲ್ಪ ಅಡಕೆದು ಇದ
ಸಾಕಾಗೂ ಇದೆ ಈಗ ಅದೇ ಸವಾಸ
ಹ್ಮ್ ಅಲ್ಲ ಅಡಿಕೆ ತೊಟದ್ದು ಇಳುವರೆ ಕಡಿಮೆ ಅಂತ ಇಸತ್ತೆ ನಮ್ಮ ಮನೆಯವ್ರು ಹೇಳ್ತಿದ್ರಪ್ಪಾ
ಹಾ ಅದೇ ಈ ಮಳೆ ಜಾಸ್ತಿ ಆಗ ಚುಕ್ಕೆಗಿಕ್ಕೆ ರೋಗ ಬಂದು ಎಲ್ ಬರದ ಯಲ್ಲಿ ಈಗ್ ಬೆಳಿಯಕಾದ್ರೂ ಒಂದ್ಸೂರು ಇದ್ಬೇಕೇಕು ಕಲ
ಹೌದು ಬುಡುಕ್ ಹಾಕಿರೋ ಮಣ್ಣೆಲ್ಲ ಮಳೆ ಜಾಸ್ತಿಯಾಗಿ ಪೂರ ಕೊಚ್ಕೊಂಡು ಹೋಗೋದೇ ಆಗತ್ತೆ
ಹಾ ಮಳೆ ಜಾಸ್ತಿ ಆದ್ರಲ್ಲ ಮಳೆ ಕಮ್ಮಿ ಆದ್ರೂ ಅಲ್ಲ
ಹೌದ್ ಹೌದ ಹೌದು ಔಷಧಿ ಎಷ್ಟು ಸರಿ ಹೊಡದ್ರಿ ನೀವು
ಔಷಧಿ ಹೊಡತಿವಿ ಒಂದ ಎರಡಲ್ಲ ಆದ್ರಂತ ಒಂದ್ ಚುಕ್ಕಗ ಬಿಟ್ರೆ ಈ ಹುಳಗಳು ಬರ್ತಾವ ಹುಳ ಇದಾದ್ರೆ ಚುಕ್ಕ್ಯವರ್ಗ ಏನೋ ಅದ್ ಒಟ್ಟನದ ಅದ್ ಬೆಳಿಯಕೆ ಬಿಡಲ್ಲ ಇಂತ ಕಾಲನೇ ಇಂತ್ದ ಹೌದು
ನಮ್ದು ಹಗೆ ಕಣ್ರಿಸ ಕಾಪಾಟ್ಟ ಕಡಿಮೆ ಆಗಿದೆ ಅಂತ ಮತ್ತು ನಮ್ಮನೆಯವರು ಹೇಳ್ತಿದ್ರು ಇವನ್ನೆಲ್ಲ ನಂಬಕೊಂಡು ಹೆಂಗೆ ಜೀವನ ಮಾಡದು ಮಾರತಿ ಅಂತೇಳಿ ಹುಡುಗರು ಓದ್ಸೋಕ್ಕೆ ಬೇರೆ ಸಾಲಾಗಿಲ್ಲ ಮಾಡ್ಕೊಂಡಿವ ಎಂತ ಮಾಡುದಂತ ಗೊತ್ತ ಾಗಲ್ಲಿ ಹಿಂಗೆ ಅಂದರೆೆ ಭಾರಿ ಕಷ್ಟ ಆಗ್ತದೆ ತದ ಮಾರೈತಿ ಅಂತ ಹೇಳ್ತಾ ಇದ್ರು ಬೇಜಾರ ಮಾಡಿಕೊಂಡು
ಅದೇ ಈ ಅ ಕೆ ರೇಟ್ ಅದು ಇದು ಎಲ್ಲಾ ಹೇಳದ್ ನೋಡುವ ಅಡ್ ಅಕಲ್ಲಂತ ಆತ ಅಂತ ಹೇಳಿಲ್ಲ ಹಾಕದು ಎಡ್ಕ ನೋಡ್ರಿ ಎಲ್ಲ ಹೊಣೆಬರನೂ ಅಂದಕ್ಕಿದೆ
ಹಾ ನೀವು್ ಪೂರಾ ಗದ್ದೆ ತೆಗೆದು ತೋಟನ ಹಾಕಿರಂತೆ
ವಿ ಕಣ್ರೀ ಗದ್ದೆ ಪುರದಗ್ ಸಸಿ ಹಾಕಿದ್ದೇವಿರೋ ಒಂದ್ಸಲ ಹಾ ಅದ್ ಸ್ವಪ ಇಟ್ಟಿದೀವಿ ಅದರ್ಲ್ಲೊಂಚು ತಕ್ಕರಿ ಹಾಕಿ ಅದುಕು ಯುಗ್ ದಾನ್ ಬಂದಿತ್ ಅದುನ್ ಬೆರ್ಸ್ ಬಂದಿದ್ ಇಗ.
ಓಹ ಹೌದೌದ್ ದು ಮತ್ತಂಚೂರ್ ಬೇಕಲ್ಲ ಗದ್ದೆ ಕೊಯ್ಲ್ ಗೀಯ್ಲ್ ಮಾಡೋದು ಶಾಸ್ತ್ರ ಮಾಡೋದು.
ಹ್ಮ್
ಹ್ಮ್ ಹ್ಮ್ ನಮ್ದು ಅದೇ ಕಣ್ರಿ ಮಂಗಗ್ಳದೊಂದು ಬಾರಿ ಅಂದ್ರೆ ಬಾರಿ ಕಾಟ ಮಾತ್ರ.
ಹೌದು.
ಹ್ಮ ಎಲ್ಲವೂ ಒಂದೇ ನಮ್ಮನೇಲಿ ಬಿಡ್ದಾಗೆ ಇದ್ದಾವೆ ಅನ್ಸುತ್ತೆ.
ಹೌದೌದು.
ಹ್ಮ್
ಅದು ಈಗ ಮಂಗ ಬ ಮಂಗ ಬಂದ ಅದು ಸತ್ ಗಿತ್ ತ ಮಂಗನ್ಕಾಯ್ಲು ಅದು ಇದು ಇದೀದೆಲ್ಲ ಹೆದ್ರಿಸಿ ಹಳ್ಳಿ ಜನಕ್ ನಮ್ಬ್ ಬಂದ್.
ಹೌದು ಇವಾಗಿನಂತೂ ಮಂಗನ್ ಕಾಯ್ಲೆದೊಂದ್ ಕೇಳುದ್ರೆ ಸಿಕ್ಕಾಪಟ್ಟೆ ಹೆದ್ರಿಕೆ ಆಗ್ತದ್ ಮಾರ್ರೆ.
ಹೌದು.
ಹ್ಮ್ ಹ್ಮ್ ಎಂಥ ಮಾಡ್ಬೇಕಂತ ಗೊತ್ತಾಗಲ್. ಓ ಬಿಸ್ಲು ಸಿಕ್ಕಾಪಟ್ಟ ಇದೆ ಅರ್ ಡ ಅದಕ್ಕೆ ಮರಗಳ್ ರೋಗ ಬಂದಂಗೆ ಆಗ್ಯದಪ್ಪ ಒಣಕಟ್ಟ ಸತ್ತೋಗ್ಯಾವೆ ದಿನಕ್ಕೆ ಎಡೆರಡು ಹೊತ್ತು ನೀರು ಬಿಡ್ತೀವಿ. ಹಾ. ಆದ್ರರು ಯಾಕೋ ಸುಖ ಇಲ್ಲಪ್ಪ ಈ ಸತಿ ಇಳುವರಿ ತುಂಬಾ ಕಡಿಮೆ ಆ ಬಿಟದೆ.
ಹಾ. ಹೌದು ದುಳು ಮಳೆ ಬಿಸ್ಲು ಬಂದ್ರೆ ಪೂರ ಬಿಸ್ಲು
ಹೌದ ಹೌದ್ ಹೌದ ಹೌದು ಹ್ಮ ಅದಕ್ಕೆ ನಾವು ಎಸತ್ತೀವಿ ಸ್ವಲ್ಪ ಗದ್ದೆದು ಸ್ವಲ್ಪ ಬಿಟ್ಟು ಕೊಂಡು ಹ್ಮ್ ಸ್ವಲ್ಪ ಕಬ್ಬ ಹಾಕಿವಿ ಕಣ್ರಿ.
ಬಾಳೆ ತೋಟ ಎಲ್ಲಾ ಹಾಕಿಡಲ್ ಮದ್ ಮಧ್ಯ ಅದು ಬಾಳ್ದ
ಹ ಭಾಳೆ ತೋಟ ಎಲ್ಲ ಇದ್ದಾವೆ ಒಂದೊಂದು. ಅಂದರೆ ಮಧ್ಯದಲ್ಲಿ ಅಡಿಕೆ ಮಧ್ಯದಲ್ಲಿ ಇದ್ದಾವೆ ಒಂದು ಸ್ವಲ್ಪ. ಪ್ಪ
ಹಾ ಎಂತೆಂತ ಹಾಕಿದ್ದೀರಲ್ ತೋಟಕ್ಕೆ ಮದ್ ಮಧ್ಯೆ - ಹಾ
ನಮ್ದು ಕಾಲ್ಮೆನ್ಸ ಉಂಟೋ ವನಿಲಾ ಉಂಟು
ಹಾ
ಮತ್ತು ಅದೇ ಬಾಳೆ ಗಿಡ ಒಂದಷ್ಟು ಉಂಟು ಮಧ್ಯ ಮಧ್ಯ
ಹಾ
ಮತ್ತೆ ಮತ್ತೆಂತ ಇಲ್ಲ ಈ ಗದ್ದೆ ಬುಡದಲ್ಲಿ ಮಾತ್ರ ಒಂದೆರಡು ತರಕಾರಿ ಈ ಬೆಂಡೆಕಾಯಿ ಮತ್ತ ಬೀನ್ಸ ಹಿಂಗಿದಂದು ನಾಕೆಲ್ಲಾ ಉಂಟು ಬಾಸ್ ಇಲ್ಲ ಸೊಪ್ಪು ಹಗಿದೆಲ್ಲ ಒಂದು ಸ್ವಲ್ಪ ಹಾಕಿ
ಹಾ
ಹ್ಮ್ ನೀವೆಲ್ಲ ಎಂತ ಹಾಕಿ ಕಿರ ಗದಗೆ
ತುಮಾರು ಹಾಕಿದ್ದೀರಾ.
ಹ್ಮ್ ಪರವಾಗಿಲ್ಲ ಸ
ನಮ್ದಿಗದೆ. ಬಾಳದೊಂದು ಬಂದಿದೆ ಸಸ್ಯ. ತೆಂಗು ಹಾಕಿದಿವವಲ್ಲ ಇದು ಅಡಿಕೆ ಸಸಿ.
ಹ್ಮ್
ಇದು ಬರುತ್ತೆ ಕಾಳ ಮೆಣಸು ನವ್.
ತರಕಾರಿ
ಲಿಲ್ಲ ಕಾನ್ವೆಂಟ್ಸ್ ಗಿಡ
ಹಾ ಗಿಡಕ್ಕೆ ಅಂಟಿಸಿ ಇದ್ ಮಾಡದ ಹ ಗಿಡಕ್ ಎೆ ಹಪ್ತಾ ಅವು
ಹಾ ಹಾ
ನೀವ ಇನ್ನು ಸಸಿ ನಂಟಿ ಇರೋದಲ್ಲಾ
ಹಾ ಹೌದೌದು
ಇದಾಗತಾ ಬರಕ್ ಇನ್ನೊಂದಂದು ವರ್ಷ ಬಿಟ್ಟು
ಹಾ
ನೀವು ನಿಧಾನಕ್ಕೆ ಇದು ಮಾಡ್ತಾ ಬನ್ನಿ ಕಾಳ್ಮ ಮೆಣಸು ಬುಡಕ್ಕೆಿ ಕಾಳ್ಮ ಮೆಣಸು ಹಾಕ್ತಾ ಬನ್ನಿ ಅದು ಅದು ಅದೇ ಮರಕ್ಕೆ ಹಬ್ಕೊಂಡು ಹೋಗ್ತದೆ ಅಡಕೆ ಮರ ಕ್ಕೆ ಅದೇ ನಶ ನಿಮಿತ್ತ ಅಂದೇ ಅನ್ಸಲ
ಹಾ. ಆಮೇಲ್ ಬರುತ್ತಲ್ಲ, ಅದು?
ಮದ್ಯೆ ಮದ್ಯ ಅಲ್ಲೆಲ್ಲ ನಾನ ತೆಂಗಿನ ಗಿಡ, ಅವು ಇವೆಲ್ಲ ನೆಟ್ ಹತಿೀರೆ ಹ್ಮ್ ಮಧ್ಯ ಮಧ್ಯ ಒಂದೊಂದ್ ತೆಂಗಿನ ಗಿಡ, ಅವು ಇವೆಲ್ಲಾ ನೆಟ್ ಇಟ್ಟರಿ. ಆ ಅವು ನೆಕ್ಸ್ಟ್ ಇಳುವರಿ ಕೊಡಾಕ್ ಸ್ಟಾರ್ಟ್ ಮಾಡ್ತವ.
ಹಾ. ಆದ್ರೂ ಇವರಷ್ಟ ಚಿಕ್ ತೋಟದಲ್ಲಿ ಎಂತ ಹಾಕದ್, ಎಂತ ಬಿಡದ್?
ಅಲಾ ನಾವು ಮೊನ್ನೆ ತೋಟದಲ್ಲಿ, ಅಂದ್ರೆ ನಮ್ದು ಗದ್ದೆ ಮಾಡತಿದ್ವಲ್ಲ? ಗದ್ದೆ ಸ್ವಲ್ಪ ಜಾಸ್ತಿ ಇತ್ತ ಆ ಗದ್ದೆಲೀ ಸ್ವಲ್ಪ ತಗಧ್ಬಿಟ್ಟು, ಈ ಸತಿ ಕಬ್ನಟ್ ವಾಹ್ ಇನ್ನೊಂದು ಸ್ವಲ್ಪದಲ್ಲಿ ಯಾವುದೋ ಅಂಗಡಿಲಿ ಬೀಜ ಚೆನ್ನಾಗಿದೆ, ಅಂತ ಹೇಳಿಕೊಟ್ರು ತಗಂಬಂದು ಅ ಬೆ ಬೆಂಡೆ ಕಾಯಿ ಅದು ಇದೆಲ್ಲ ಹಾಕಿ ಕೆ ಈಗೊಂದು, ಒಂದು ವಾರದ ಹಿಂದೆ ಒಂದು ನಾಲ್ಕ್ ಕೆ ಜಿ, ಐದ್ ಕೆ ಜಿ ಅಷ್ಟು ಕೊಟ್ಟೆ ನಾನು ಅಂಗಡಿಗೆ. ಆದ್ರೆ, ಅವರೇನ್ ಅಶ್ ಹಾ, ಪರವಾಗಿಲ್ಲ ಒಂದು ಸ್ವಲ್ಪ ಆದ್ ಆದ್ರೆ, ಅವ್ರಷ್ಟು ಬೆಲೆ ಕೊಡಲ್ಲ ಅದು ದಕ್ಕೆೆ
ಅದ್ ಹೌದು. ನಾವ್ ಗೊತ್ತಿಲ್ದ ಎಂತ ಗೊತ್ತಿಲ್ದಿದ್ ರುದ್ ಅವರ್ ಮೋಸ ಮಾಡೆ ಕಳ್ಸದ.
ಹಾಂ ಅಂಗಡಿಯರು ಹಂಗೆ ಮಾಡ್ತಾರೆ. ಈಗ ಸೇಲ್ಸ್ ಇಲ್ಲ, ಈಗ ಇದಿಲ್ಲ ಅ ಅಂದ್ರೆ ಮತ್ತೆ ಈ ನಾಟಿ ದಲ್ಲ ಎಲ್ಲರೂ ಕೇಳಲ್ಲ, ಕೆಲವೊಬ್ರು ಹೈಬ್ರಿಡ್ಡೆ ಬೇಕು ಅಂತ ಕೇಳ್ತಾರೆ. ಇದು ಬೆಳದಂಗ್ ಕಾಣಿಸ್ತದೆ, ಹಾಂಗೆ ಹೀಂಗೆ ಅಂತ ಹೇಳಿ ಒಂದಕ್ಕೆಂದು ಅರ್ಧ ರೇಟಷ್ಟು ಕೊಟ್ಟು ನಮನ ಹಂಗ ಮಾಡಿ ಕಳಸ್ಬಿಡ್ತಾರೆ ಸುಮ್ಮ್ನೆ ನಾವಲ್ಲಿ ನೀರು ಹಾಕೋದು ಗೊಬ್ಬರ ಹಾಕೋದು ಇವೇ ಬರ್ತವೆ
ಹೌದೌದು ಆ ಬೆಂಡೆಕಾಯಿ ಅಂತೆ ಅದು ಲಾಸ್ಟ್ ಅಂದ್ರೆ ಬೆಳದಿದ್ರೆ ಹೋಯ್ತದು ಅದ ನಾವ್ ಬೆಳಿ ಅದ್ರೊಳಗ್ ತಕ್ ಕೈ ಬಿಡ್ಬೇಕು
ಹ ಹೌದು ಅದ್ರಲ್ಲೂ ಎರಡ ಎರಡು ಮೂರು ತರ ಬೇರೆ ಬೇರೆ ಬರ್ತಾವಲ್ಲ ನಮ್ದೊಂದು ಸ್ವಲ್ಪ ನೋಡೋಕ್ಕೆ ದಪ್ಪಕ್ಕೆ ಉದಕ್ಕೆ ಬಿಳಿಗ ಇರ್ತದೆ ಅದು ಬೆಳೆದಂಗೆ ಕಾಣಿಸ್ತದೆ
ಹ್ಮ
ಅವ್ರು ಅದಕ್ಕೆ ರೇಟೇ ಕೊಡಲ್ಲ ಅಂತಾರೆ
ಹಾ ತೋಟಗದ್ದೆ ಸಾಕಾಗ ಹೋಗಿದ್ದ ಒಂದ ಎಲ್ಲ ಬಿಟ್ಟ ಸಿಟಿ ಹೋಗ್ಬೇಣ ಅನ್ಸುತ್ತು ಅವರ ಸಿಟಿಯವರೆಲ್ಲ ವಾಪಸ್ ಬರತ್ ನಮ್ಮಲ್ಲಿ ಇಲ್ಲಿ
ಹೌದ್ ಹೌದು ಹಳ್ಳಿನೇ ನೆಮದಿಕಣ್ರಿ ಅಂತ ಹೇಳಿ ನೀವು
ಹೌದು ಆದ್ರ ಇಷ್ಟು ಕಷ್ಟ ಯಾರಿಗ್ ಬೇಕು ಹೌದೌದು
ಹ
ಹ್ಮ್ ಅಲ್ಲೆಲ್ಲಾ ಹೋದ್ರೆ ನಮಗ್ ಇರಕ್ ಆಗಲ್ಲ ಹಾರ್ನು ಹಸಿದ್ರಲ್ಲಿ ಹೊಗೆಲ್ಲಿ ಹಾಗ ಹೌದು ಇಲ್ಲ ನಮಗೆಲ್ಲ ಇರಾಕ್ ಮಕ್ಲೆಲ್ಲ ಹೋಗಿ ಹೆಂಗಿ ಇರ್ತರ ತರ ಗೊತ್ತಿಲ್ಲ
ಹ್ಞೂ ಎರಡು ದಿನ ಹುಡ್ಗರು ನೋಡ್ಕಂಬರಕ್ ಹೋದ್ರೆೇ ಇರೋಕ್ಕಾಗಲ್ಲ ಬೇಜಾರು ಬಂದು ಹೋಗ್ತದೆ ಅಕ್ಕಪಕ್ಕದವ್ರನ್ನ ಮಾತಾಡ್ಸಕ್ ಕಿರಲ್ಲ ಮುಖಾ ನೋಡಾಕಿರಲ್ಲ ಹೌದ ನರ
ಹೌದು ದನದಿದ್ರಲ್ಲಾರ ಇ ದನ ಹಾದು ಇದು ಅನ್ಕೊಂಡು ಹ್ಮ ಹ್ಮ ಹ್ಮ್
ಅ ನೀವು ಎಂತೆಂತ ಹಾಕಿರ ತೋಟಕ್ಕೆ ಬೇರೆ
ಅಂದ್ರೆ ನಾ ನಾವೀಗ ಹಾಕಿ ಅಂದ್ರೆ ಗದ ಸ್ವಲ್ಪ ಬಿಟ್ಟಿಗ ನಾವ ಇದ ಹಾಕಿದ್ದಲ್ಲ ತೋಟ ಸರಿ ಹಾಕಿದ್ದು ಅವ್ರ ಮಧ್ಯ್ಯಾಹ ಒಂದ್ ಬಾಳದೊಂದು ಹಾಕಿದ್ದೀವಿ ಇನ್ನು ಮೆಣಸ ಕಳದ್ದದೆಲ್ಲ ಹಾಕ್ಬೇಕು ಇಲ್ಲ ನ
ಹಾ ನೀವೆಂತ ತರಕ ಸಕ್ಕರೆ ಬೀಳುದಿಲ್ಲನಾ
ತರ್ಕಾರಿ ಅದೇ ಬೆಳೆದಿದ್ದು ಈಗ ಬೆಳ್ದಿಟ್ ದನ ಬಂತೆ ಈಗ ಅದ ಬೆಸಿ ಬಂದೆ ಪೂರ ಹೋಯ್ತು
ಮಂಗಗಳ ಕಾಟ ಎಂತ ಮರ
ಹೌದು ದನಗಳಿಗರ್ ಬೇರಿ ಹಾಕ್ಬೋದು ಮಂಗ ಗಳ್ಗೆ ನ್
ಮಂಗನ್ಡ್ ಅಲಾ
ಹ್ಮ್ ಹ್ಮ್ ಹೌದು
ಗನ್ ಒಂದಿದ್ ಹೊಡಿಬೇಕಿತ್ತು ಪಟಾಕಿ
ಹಾ ಪಟಾಕಿ ಹೊಡಿದ್ರು ಅವ್-ಅವು ಏನಕ್ಕೂ ಹೆದ್ರಲ್ಲ ಅವ್ಕಂತು ಅಭ್ಯಾಸ ಆಗೋಗಿದ್ದೆ ಅವೇನು ಮಾಡಲ್ಲ ಇವ್ರು ಅಂತ್ಹೇಳ್ ಒಂದಿದಿರತ್ತೆ ಮಂಗಗಳಿಗೆ
ಹ್ಮ್ ನಮ್ನೆ ಹೆದ್ರಿಸ್ತಾವವು
ಹಾ ಅದ್ ಅದೆಲ್ಲ
ಹೆದ್ರದ್ಬಿಟ್ ಆಆ ಸ್-ಸರಿ ಮತ್ ಹುಡ್ಗುರೆಂತ ಮಾಡ್ತವೆ
ಇದಾರೆ ಒಬ್ಳು ಬಂದಿದ್ದಾಳಿನ್ನೊಬ್ಳು ಹೋಗಿದ್ದಾಳ್ ಓದ ಹೊರ್ಗಿದ್ದಾಳವ್ಳು
ಹಾ ಹಾ
ಒಬ್ಳು ಬಂದಿಳೆ
ಹಾ ಹಾ ಎಲ್ಲ ಆರಾಮಿದ್ದಾರ್ ಹಾಗಾದ್ರೆ
ರಾಮಿದಾರೆ
ಹಾ ಹೌದು ನಮ್ಮನೆ ಬಾಲೆಗಳು ಅಂಗೆ ಅಮ ಒಂದ್ಯಾರ್ಡ್ ದಿನ ಇರ್ತಿನಿ ರಜ ಹಾಕ್ತಿನಿ ಅಂತಿರ್
ಹಾ ವ್ ರಜೆ ಹಾಕ್ತಿದ್ರೆ ಮತ್ತಲ್ಲಿ ಏ ಮತ್ ಹೋಗ್ ಪಾ ನೋಡ್ಕಣದ್ ಕಷ್ಟ ಆಗೆತ್ ಅದ್--ಅದಿಕ್ ನವ್ಹ್ಯೋಗಿ ಅನ್ನದು ಅವರ್ ನೋಡ್ ಎರ್ಡದಿನ ಎರ್ಡದಿನ ಅಂತಾರ್
ಆ
ಹ್ಮ್
ಸರಿ ಕಣ್ರಿ ಕರೀತಿ-ಯರೆ ನಾಳೆಯವಗಾದ್ರೂ ಮಾಡ್ತೀನಿ ಬರ್ಲಾ ಹಾ ಸರಿ ಓಕ್ ಬಾಯ್